ಹ್ಮ್ ಆಯ್ತ ಅಣ್ಣ ನಿಮ್ದು.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
ಹೌದಾ . ಏನಿಲ್ಲ ನೋಡ ಅಣ್ಣ ನೀ ಏನ ಮಾಡ್ಲತಿ ಆರಾಮ ಇದ್ದೀಯ.
ಹ್ಮ್ ಆರಾಮ ನೋಡಪ್ಪಾ ಏನಲ್ಲ ಸುಮ ಕುತ್ತಿದ್ದೇವಪ್ಪ ನಮ್ಮ ದೋಸ್ತ ಡೆತ್ ಆಗಿದ್ದ.
ಏನ ಆಯ್ತ ಅಣ್ಣ.
ಏ ಅವ್ರ ಹುಡುಗಿ ಅವ ಸೇರಿ ಇಬ್ರು ಬೈಕ್ ಮ್ಯಾಲ ಎಲ್ಲೇ ಹೊಟ್ಟ ಹೊರಗ ಹೊಂಟಿದ್ರತ. ತ್ತ ಇಬ್ರು ಹೋಗಿ ಏನ್ ಮಾಡ್ಯಾರ ಹುಡುಗಿ ಮನ್ಯಾಗ ಬಾಳ ಡೇಂಜರ್ ಇದ್ರ ಅಂದ್ರ ಬಾಳ ಜಗಳ ಗಂಟ ಇದ್ರ ಅವರು.
ಆ ಹುಡುಗ ಕೊಡಲ್ಲ ಅಂತದ್ರೇನ ಮದ್ವಿ ಫಿಕ್ಸ್.
ಅಂದ್ರ. ಅದು ಅವ್ರ ಮನ್ಯಾಗ ಒಪ್ಪಿಗೆ ಇರ್ಲಿಲ್ಲ ಅದು.
ಹಾ ಹಾ ಅದೇ ಅದೇ ಒಪ್ಪಿಗೆ.
ಹಂಗಾಗಿ ಅವ್ರ ಇಬ್ರು. ಇಬ್ರು ಬೈಕ್ ಮ್ಯಾಲ. ಮೇಲೆ ಒಂಟ್ರ ಅದೇನೋ ಹುಡುಗಿಯ ಹಣ್ಣ ನೋಡ್ಬಿಟ್ಟ ನ ಅವ್ರರಿಬ್ಬರು ಹೋಗೋದು
ನೋಡಿ ಮೊದ್ಲ ಏನೋ ಅವ್ರ ಹ್ಮ್ ನೋಡಿ ಅವ್ರು ಅವ್ರ ಮೇಲೆ ಏನ ಮೊದ್ಲ ಕೇಸ್ ಇತ್ತಂತ ಹುಡುಗಿ ಮನ್ಯಾಗ ಹುಡುಗಿ ಅಣ್ಣದೋರು ಎಲ್ಲ ಬಾ ಡೇಂಜರ್ ಅದ
ಹಾ ಹಾ ಹುಡುಗಿ ಯಾವ ಉರಾಕಿ
ಊರ ಹುಡ್ಗಿ ಊರ್ ಗೊತ್ತಿಲ್ಲಾ ನಮ್ ದೋಸ್ತ ನಮ್ಮೂರವನೆ ಹ್ಮ್ ನಂದ್ರ ಈ ಕಡೆ ಶಾಪುರ್ ಕಡೆ ಬರೋರು ಅವರು ಏನ್ಬಟ್ಟದ ಹುಡುಗಿ ಅಣ್ಣಾ ಮದ್ಲೇ ಕಬು ಯಡ್ದು ಜಗಳಗಂಟ ಇದ್ರಂತ ಮನ್ಯಾಗ ಲಾರಿಯಾದ ಇವ್ರಿಬ್ ಇರಿಬ್ರು ಹೋಗಾಗ ಇಂದ ಬೆನ್ ಅತ್ತಿ ಗುದ್ದಿ ಬಿಟ್ಟನ್ ದಬಸಿ ಹೋಗಿ
ಅಯ ಅಂದ್ರೆ ಏನು ಇಬ್ಬರು ಹೋಗ್ಬಿಟಾರ ಏನು
ಮ್ಮ್ ಇಬ್ಬರು ಸ್ಪಾಟ್ ಔಟ್
ಹುಡ್ಗಿ ಹುಡುಗ ಇಬ್ರು
ಹ್ಮ್ ಅವ್ರದೇನು ಹುಡುಗು ಹುಡುಗಿ ಮನೆಂದು ಈ ಮರ್ಯದೆ ಹೋದ್ರ ಚಿಂತೆಲ್ಲಾ ಇಲ್ಲ ಇವರ್ ಇಬ್ಬರ್ದು ಜೀವ ಹೋದ್ರ ಚಿಂತಿಲ್ಲ ನಮ್ಮ್ ಮನೆ ಮರ್ಯದೆ ಹೋಗ್ಬಾರ್ದು ಅಂತ ಅವರದು
ಹುಡುಗಿಯ್ರದ ಮನೆ ಹಂಗೆ ಮತ್ತ ಏನು ಮಾಡ್ತೆ
ಹಾ
ಒಬ್ಬನು ಸ್ವಲ್ಪನ ಸ್ವಲ್ಪನ ಅರ್ಥ ಮಾಡ್ತ ಇಂಗಾಲ ಈ ಅವರು ಮುಂದಾ ಫ್ಯೂಚರ್ ಹೆಂಗಿರ್ತಪ್ಪ ಹೆಗೆ ಖುಷಿಯಾಗಿರ್ತಾರ ಅಂತೇಳೋದು ಅದು ಗೊತ್ತೇ ಇಲ್ಲ ಅವ್ರಿಗೆ
ಹ್ಮ್ ಅದೇ ಏನ ಫೋಟೋ ನೋಡಿದ್ಯಾಪಾ ಶಾಕ್ ಅದು ವಾಟ್ಸಪ್ಗೆ ಫೋಟೋ ಹಾಕಿದ್ರ ನೋಡ್ಬೋರು
ಏನಪ್ಪಾ ಜೀವನ ಇದು ಯಾರ್ಲಾ ಇದೇ ಆಯ್ತು ಬರೇ ಗತಿ ಎಲ್ಲಿ ಕೇಳಿದ್ರ ನಮ್ಮೂರ್ ಸೈಡ್ನು ಹಂಗೆ ಅಗ್ಬಿಟ್ ಹೊಟ್ಟ ಇಬ್ರು ಆಯ್ತಾ ಹುಡುಗಿ ಮನೆಗ ಕೊಡ್ಲಿಲ್ಲ ಅಂತ ಆ ಯ ಹುಡ್ಗಿಯವರಿಗಿ ಈಗ ಹೋಕೆಸಿ ಸೂಸೈಡ್ ಮಾಡ್ಕೊಂದಾನ
ಸೂಸೈಡ್ ಮಾಡ್ಕೊಂಡ್ರ ಏನ ಬರ್ತದೊ
ಮತ್ತ ಏನ್ ಮಾಡ್ತಿ ಅವ್ ಕೊಡ್ಲಿಲ್ಲಾ ಮತ್ತ ಸೂಸೈಡ್ ಮಾಡ್ಕೊಂಬೀಟಾನ ಏನ್ ಮಾಡ್ತಿ
ಪನು ಇದಷ್ಟು
ಪೂರ ಪೂರ ಪೂರ ಆರ್ ಆರ್ ಏಳು ವರ್ಷ ಲವ್ ಅದು
ಹಾ ಹ್ಮ
ಎಲ್ಲ ಗೊತ್ತಿದೆ ಅದು ಬಾಾಜ ಸಹಿತ ಗೊತ್ತಿದೆ ಆ ಹುಡ್ಗಿಿಗೆ ಎಲ್ಲಾದ್ೂ ಹಂಗ ಮಟ್ ಅ ಇದು ಏನಂತಾರಲ್ಲ ಪಫಿಕ್ಸ್ ಆಗಿದ್ದನ್ ಗೊತ್ತಿದೆ ಅದು ಅಂದ್ರರು ಅದು ಹುಡ್ಗಿ ಅಲ್ಲೇನಕತ್ತಾಳ ಆ ಕಡೆ ಹ್ಮ ಹುಡ್ಗ ಅಲ್ಲ ನಾ ಹುಡ್ಗ ಹುಡ್ಗನ್ ಜೊತೆ ನಾ ಲವ್ ಮಾಡಕ್ ಕುಂತಿನಿ ನನ್ ತಾನೇ ಬೇಕು ನಾು ಇ ಜೊತೆ ಜೀವನ ಮಾಡ್ತೇನ ಅಂದ್ ಕೂಡ ಅವ್ಳ ಒಟ್ಟು ಬಿಡಲ್ಲ ಯಾರ ಮನ್ಾಗ ಎಲ್ಲ ನೀವು ಬೇರೋ ಜೊತೆ ಮಾಡ್ಬೇಕು ಅಷ್ಟೋ ಒಂದ್ ಐದಾರು ಸಂಬಂಧ ಬಂದಿತ್ತು ಬಲೇಶಾನ ಒಟ್ಟು ಅಲ್ಲೆ ಅಂತಂದ ಅಳಗೆ ಓೆ ಅದಕ್ಕೆ ಲಾಸ್ಟಿಂಗ್ ಮತ್ತ ಏನ್ ಏನ್ ಮಾಡ್ತಾರ ನೀ ಯಾರಿ ಗೊತ್ತ ಮತ್ ಅವ್ರು ಕೊಡ ಮನ್ಸಿಲ್ಲ ಇತ ತಗೋಕತ ತಗೋ ತಗೋಕತಾನ ಅದ್ರ ನೋಡ್ದ್ ಏನ್ ಮಾಡ್ಕಲ್ಲ ಅದಕ್ಕೆ ಸುಮ್ಮ್ ಆ ಕೇಳಿದ ನಾವ ಇವನು ಬಾಳ ಸತಿ ಕೇಳ ನ ಐದಾರು ವರ್ಷ ್ರ ಮುಂಚೆಾನ ಕೇಳಿನತ ನೀಮ್ ಮುಡಗಿ ನನ ಕೊಡ್ರಿ ಹಂಗಂತ ಮದುವೆ ಮಾಡಿ ಕೊಡ್ರಿ ಅಂತಾನ ಅವ್ರು ನೋಡಿದ್ರೆ ನಾ ಕೊಡಲ್ಲ ಹಂಗಂತ ಅಂದಾರಂತ ಅದಕ್ಕೆ ಕಾಸ ಕೇಳಿಿಕೇಳ ಸಾಕಾಯದ ಅದಕ್ಕೆ ಆ ಹೇಳಿ ಕೆಸಿ ಸತ್ತಬಿಟ್ಟಾನ ಸೂಸೈಡ್ ಮಾಡ್ಕೊ್ಬಿಟ್ಟಾನ
ಹ್ಮ ಅದೇ ನಾನು ಆಗಳ ವಾಟ್ಸಪ್ಗೆ ಫೋಟೋ ಬಂದಿತ್ತಾ ನಮ್ ದೋಸ್ತ್ ಹಾಕಿದ್ರು
ಹಾ ಹಾ
ನೋಡ್ತನಿ ಒಬ್ಬರದ ಮುಖ ಎಲ್ಲ ಗಿಜುಗಳಿ ಕಾಯಿ ಬಿಟ್ಟ್
ಹ್ಮ ಇಲ್ಲ ಲಾರಿ ಅಂದ್ರೆ ಮತ್ತೆ ಬಾಳ ಡೇಂಜರ್ ಆಕ್ಸಿಡೆಂಟ್ ಅದು
ಹೆಂಗ ರೋಡ್ ನನ್ನ ತಂಗಿ ಕೊಟ್ರ ಮರ್ಯಾದತ ತಾ ಹುಡುಗ ಹುಡುಗಿ ಇಬ್ಬರಿಗ ಜಾಗದ ಮೇೆ ಹೊಡೆದ್ಬಿಟ ನ ಕಡೆ
ಊರ ಆಗ್ಬಹುದು ಅಷ್ಟು ಧೈರ್ಯ ಇರಬಹುದು ನೋಡುವ
ಹ್ಮ ಅಲ್ಲ ಒಡೆದು ಮತ್ತ ಹೋಗಿ ಎಷ್ಟ ಸ್ಟೇಷನ್ಕ್ ಹೋಗಿ ಅವನೇ ಶರೇಂಡ್ರಗ ನತ್ತ ನಾನೇ ಹೊಡೆದು ಅಂತ ಹೇಳಿ
ಹ ಬ
ಹ್ಮ್ ಪೊಲಿಟಿಕಲ್ ಆಯ್ತು ಏನ್ ಫ್ಯಾಮಲಲಿಿನ ಮೊದಲಿಂದ ಹಂಗೈಐತ ಹೇಳ
ಅಡ್ಯ ಹೇಳಕ್ಕ ಆಾಗಲ್ಲ
ಅದ್ಕ ಅಂಜಿಕ ಬರಕತಬಿಟ್ಟದ ಹೆಂಗ ಹೆಂಗ ಏನ ಮಾಡಬೇಕಪ್ಪ ಮುಂದಾ ನಮ್ಮ ಜೀವನ ಹೆಂಗ ಹಿಂಗೆ ಆದ್ರತ್ತಹೇಳಿ.
ಹ್ಮ ಏನ ಮಾಡ್ತಿ ನೋಡುದು ನಮ್ಮ ಇಬ್ಬರ ಕಡೆ ಒಪ್ಪಿಗೆ ಇತ್ತ ಅಂದ್ರ ಚಲೋ ಅದು.
ಇಲ್ಲ.
ಮನ್ಯ ಯ ಹುಡುರು ಹುಡುರು ಮಾನ್ಯಗೇನ ಒಪ್ಗೆ ಇರತ್ತ. ತ್ತ ಬಿಡು ಎದಕಂದ್ರೆ ನಿಮ್ಮ ಜೀವನ ನಿಮ್ಮಲ್ಲೇ ಇರ್ತಪ್ಪಾ ಅಂತಾರ ಹುಡುಗ್ಯಾರ ಮನ್ಯಾಗ ಒಬ್ಬೊಬ್ಬರ ಅದೇ ಮತ್ತ ಇವಾಗ ಮರ್ಯಾದಿಗೋಸ್ಕರ ಅವ್ರು ಹಿಂಗೆ ಮಾಡ್ತಾರ.
ಹ್ಮ್ ಪಾಪ ಇದ್ರ ಅದ ಹುಡುಗ ಒಂದೇ ಅದ. ಅತ್ತ ಗಣಮಗಾ ಮನಿಗಿ.
ಹ.
ಅಲ್ಲ ಹುಡು ಹುಡುಗ ಒಬ್ಬನೆ ಅತ ಹುಡುಗಿ ಮನೆಯವರ. ಇವರ ಇಬ್ಬರಿಗಿ ಗಾಡಿ ಗುದ್ದಿ ಸಾಯ ಹೊಡದ ಬಿಟ್ಟರ ಏನ ಮಾಡ್ತಿ ಹೇಳ ಹಿಂಗಾದ್ರ.
ಹ್ಮ ಹ್ಮ ಏನ ಮಾಡ್ಬೇಕಪ್ಪ ಇದು ಬರೀ ಹೆಂಗೆ ಐತ ಕೇಸ್ ಬರಿ ಎಲ್ಲ. ನೋಡಿದ್ರ.
. ನಾವು ಹೋಗಬೇಕ ನಾಳೆ ನೋಡ್ಬೇಕು ಹೆಂಗ ಹೆಂಗ. ಆಗ್ತದಲ್ಲಿ ಸುಮ್ನೆ ಏನ ಪೋಸ್ಟ್ ಮಾರ್ಟಮ್ ಅದು ಇದು ಅತ ಆತದ.
ಆಗಲ್ಲ ಸುಮ ಸಲೆಂಡ್ರ ಆಗ್ಯಾನ ಡೈರೆಕ್ಟ್ ಹೋಗ ಅಂದ್ರ ಅದು ಪೋಸ್ಟ್ ಮಾರ್ಟಂ ಮಾಡ್ತಾರ ಅದ. ಪೋಸ್ಟ್ ಮಾರ್ಟಂ ಮಾಡತಕ ಅವರು ಮುಂದ ಏ. ಹ್ಮ್ ಮತ್ತ ಬಾಡಿ ಕೊಡದೆ ಇಲ್ಲ.
ಹ್ಮ್.
ಹ್ಮ್ ಅದ ಸುಳ್ಳ ನಾವ ಇದ ಕೆಲ್ಸ ಇವ ಎಲ್ಲಾ ಮುಂದ ಕಾರ್ಯ ಮುಗಿಲಿ ಆಮೇಲೆ ಮಾಡಮ್ಮ ಮಾತುಕತೆ ಮಾಡಮ್ಮ ಅಂತಂದ್ರ ಸತ್ರು ಕೊಡಲ್ಲ ಅವ್ರು.
ಅಲ್ಲ ಈಗ್ ನೋಡು ಹುಡ್ಗ ಹುಡ್ಗಿ ಮಾಡಿದ್ ತಪ್ಪಿಗೆ ಅವ್ರ್ ತಂದೆ ತಾಯಿ ಅನುಭವಿಸ್ಬೇಕ್ ನೋಡ್ ಇವಾಗ್ ಯದಕ್ ಬೇಕಪ್
ಆಹೌ ಇವ್ರೇನ್ ಆ ಹುಡ್ಗಿ ಉಡ್ಗಿ ಮನೆಗೇನ್ ಆರಾಮ್ ಸಾಯಿಸ್ಯಾರ ಆಯ್ತಾ ಉಡ್ನ್ಗ್ ಮನೆಗ್ ಅಂದ್ರೆ ಅದೇ ಅನುಭವಸ್ ಬೇಕ್
ಉಹುಂ ಅಲ್ಲ, ಯವರು ವಂಶದ ವಂಶಸ್ತ್ ಅವ್ನೇ ಅವನಿಗೆ ಹಂಗ್ ಮಾಡ್ಬಿಟ್
ಹಾ ಒಬ್ನೇ ಇದ್ದ ನಮ್ ಪಾಪಡ ಏನ್ ಮಾಡ್ ಎಂಗಾನ್ ಸಯಸಕ್ ಮನ್ಸ್ ಬರ್ತಪ್ಪ ಇವ್ರಿಗೆ.
ಸಮಾಜದಾಗ್ ನಾವು ಬದುಕಕ್ ಅತ್
ನಮ್ ನಮ್ಮೋನ್ ಅಲ್ಲಿಗ್ ಬರಕ್ ಹತ್ಬಿಟ್ಟದಪ್ಪ ಎಲ್ಲಿ ಆ ಕಡೆ
ತಡ್ಯಾಕ್ ಆಗಲ್ಲ ಇನ್ ಮುಂದ. ಯತ್ರ ನಾರ್ಯಸ್ತು ಪೂಜ್ಯಂತೆ ತತಾ ಅಲ್ಲಾ ಇನ್ ಮುಂದ್ ಅವ್ರ್ ಎಲ್ಲಾರ ಕಂಡ್ರುನೂ ಯತ್ರ ನಾರ್ಯಸ್ತು ತತಾ ಪೂಜ್ಯಂತೆ ರಮಂತೆ ಅಂತ್ ಹೇಳಿ
ಆಷ್ಟೇ ಅಷ್ಟೇ, ಹಾ ಅಷ್ಟೇ ಆಗ್ಬಿಟ್ ಇವಾಗ. ಅವರಾಗಿ ಬಂದ್ ಮಾತಾಡ್ಸಿದ್ ಕೂಡ ತದೆ ಅಂಜಿಗ್ ಬರಕತ್ತ.
ಬೇಡಪ್ಪ ಮತ್ತ ಅವ್ರಾಗ ಅವರು ನಮ್ ಜೊತೆ ಮಾತಾಡ್ಬೇಕು ದೂರ್ನಂತವ್ರ ಮನ್ಯಾಗ ಯಾರ ನೋಡ್ಬೇಕು.
ನೋಡ್ಬೇಕು ಮತ್ತೆ ಇರ ಅದೆಲ್ಲ ಜಗಳ ಮಾಡ್ಬೇಕು ಮತ್ತ ಇಲ್ಲ ಮತ್ತೆ ಅ ಅವರು ಮತ್ತೆ ದೊಡ್ಡ ಆಪ್ಮೆಂಟ್ ಅಲ್ಲಿ ಇದ್ರು ಕೂಡ ಮತ್ತೆ ಬಂದು. ಎಲ್ಲ ಮಾಡ್
ಹ್ಮ್ ಹ್ಮ್ ನಾವು ಫ್ಯಾಮಿಲಿ
ಮರ ಹಾ.
ಕಿರಿಕಿರಿ ಹೇಳೋದು ಅ ಯಾ ಮೈಂಟಲ್ಲಿ ಇದು ಮೈಂಡ್ ಸೆಟ್ನಾ ಗ್ ಅವ್ರ್ ಇರ್ತಾರೊ
ಹೆಂಗಿರ್ತ್ ಯಾರಿಗ್ ಗೊತ್ತಾ.
ಅದಕ್ಕೆ ಭಯ ಆಗ್ಬಿಟ್ಟದ ಯಾರ್ ಜೊತೆ ಮಾತಾಡದಂಗೆ ಹಾಗ್ಯದ
ಹ ನಮಗಂದ್ರ್ ಇಲ್ಲಿ ನಮ್ದು ಮ್ಯಾಟ್ರಿ ಬಾರಿ ಆಗತ್ತ ಬಿಡಪ್ಪ ನಾವ್ ಸುಮ್ಮ್ ಕಾಲೇಜ ನಮ್ ಫ್ರೆಂಡ್ಶಿಪ್ ಅಂತ. ಳಾಕೆ ಹುಡುಗಿ ಅಕಿನೇ ಮಾತಾಡ್ಸ್ಯಾಳ
ಹ್ಮ್
ಹ ಅಕ್ಕಿನ ಮಾತಾಡ್ಸ್ಯಾಳ ಅವತ್ ನಾ ಒಬ್ನೇ ಇದ್ದೆ ಆ ಅಕ್ಕಿನ ಕಾಲೇಜಲ್ ಇದ್ದಾಗ ಒಬ್ನ್ ಆಕಿ ಒಬ್ಬಾಕಿ ಬರಕ್ ಕುಂತಿದ್ಲ್ ನಾನು ಒಬ್ನ ಬರಕ್ ಕುಂತಿದ್ದೆ ಬರ ಟೈಮಿಗೆ ನಮ್ ದೋಸ್ತ್ನ ಪ್ರಾಣನ್ ಮದಿವ್ ಮದಿವಿದ್ದಾಗ ಣ ನೀನು ಹೋಗಿಲ್ಲಲ್ಲ ಎಲ್ಲರೂ ಹೋಗ್ಯಾರ ಬಾಯ್ಸು ಹಂಗಂತ ಅಂದ್ಲು ಇಲ್ಲಕ್ಕ ನಾನು ಬೈಕ್ ಕ್ಕಿದ್ದಿದ್ದೆಲ್ಲಾ ನನ್ ಅ ಅದ್ರಾಗ್ ಬೇರೆ ರೂಟ್ ಗೊತ್ತಿಲ್ಲ ಅವ್ರ್ ಊರು ಹೆಂಗ ಹೋಗ್ಬೇಕ್ ಅಂತ ಸುಮ್ ಬೇರೆ ಬೇರೆ ಕಡೆ ಹೋಗಿ ಟೈಮ್ ಎಷ್ಟ ಇದದಕ್ ಮಾಡದ ಹಂಗ ಅಂತೇಳಿ ಹೋಗಿಲ್ಲಕ್ಕ ಅವ್ರು ಹೋಗ್ಯಾರ ಇರ್ಲ ಬಿಡು ಅಂತೆಳಿ ಬಟ್ನ್ ಹಂಗೆ ಇದೀನ ತೆ ನಾನ್ ಅದಿಕ್ಕೆ ಹಂಗೆ ಮಾತಾಡ್ಕಂಡ್ ಹೋಗಿವೀ ಅಲ್ಲಿಂದ ಮುಸ್ಲಿಮ್ಸ್ ಹುಡ್ಗಿನೆ ಆ ಮುಸ್ಲಿಂಸೊರ್ ನೋಡಿದ್ರೆ ಯಾರೊ ಅನ್ನೊನ್ ಪರ್ಸನ್ನು ಅವ್ರ್ ಬಂದ್ ಯ ನಾನ ನಮ್ ಬಸ್ಸಿಗ್ ಹತ್ತೀನಿ ಆಕಿಗೆ ಇಡ್ಕೊಮ್ಬಿಟ್ಟಾರ್ ನಿಯಾ ಹುಡ್ಗ ಆ ಹುಡ್ಗಿಗ್ ಹೆಂಗ್ ಕುಂು ನೀನ್ ಯಾರ ಆತವ ಅವ ಹುಡ್ಗ ಏನ್ಗ್್ಬೇಕಕ್ ನಿನ್ಗ ನಮ್ ಕಾಲೇಜ್ ಹುಡ್ಗಾರಿೀ ನಮ ನಮ್ ಫ್ರೆಂಡ ರೀ ನಮ್ಮ ಅಣ್ಣರಿ ಅಂತ ಹೇಳಳ್ಕತ್ತಾಳ ಆಯ್ು ಏನೇನು ಒಟ್ಟ ಕೇಳೋಲಗ್ಯಾರ ಅವರು ಆಮೇ ನಾನು ಫೋನ್ ಮಾಡಿಲ್ಲ ಮತ್ತೆ ನಮ್ ಸರಿ ಫೋನ್ ಮಾಡಿದ್ಲು ಫೋನ್ ಮಾಡಿದಾಗ ನಾವವು ಹೋಗಿದ್ದವಿ ಹೋಗ ಕೆಸಿ ನಾ ನಂದೇ ಸ ಅವ್ರ ಮುಂದೆ ನಮ್ ತಂಗಿ ಆಗ್ತ ಹೇಳ್ರಿ ನಾನ್ ನಮ ತಂಗ ಇದ್ದ ಹೇಳ್ರ ನಾನ್ ಮಾತಾಡ್ಸಕಕ್ ಕುಂದಂತೀನ್ಿ ಅಂದೆ ನಾ ಹಿಂದೂ ಇದೇನೆ ಹಿಂದೂ ಇದ್ರನ್ಗೆ ಸಂಬಂಧ ನಾ ತಂಗಿ ತಂಗಿ ಹಣ್ಣ ತಂಗಿ ಅಂತ ಕ ಕರಿಯ ಕುತೀನಲ್ಲ ಸ ಬಾಯಲಿಂದ ಮತ್ತೇಏನ್ ಕರಿೀಬೇಕಂತಂದೆ ನಾನು ಡೂರಿಗೆ ಅಂದ್ರೆ ಅದ್ ಗುಂಪ ಕಟ್ಟ ಅಂದ್ರರು ಅಷ್ಟಲ್ಲಿ ನಮ್ ದೋಸ್ತ ಇದ್ದ ಅಲ್ಲೇ. ಹ ಅತ್ತ ನೋಡ್ಲ. ಹ ಕಲ ಇದ ಬಂದ್ ಕೆಸ ಇಲ್ಲ ನಮ್ ದೋಸ್ತ ಇದಾನ ಈ ಬಿಡ್ರಿ ಮತ್ ಏನನ್ ಆಯತಂದ ಮ್ಯಾಟ್ರ ಮತ್ ಬೇರದ ಆಗತ್ ನೋಡ ಹಂಗ ಹೆಂಗ ಅಂತ ಅಂದಾಗ ಅವವಾಗಿಂದ ಸುಮ್ಮನೆ ಆ ಕಡೆ ಅವರು ಸುಮ್ಮನೆ ಯಾರ. ಅವಾಗ ಹೋದಾಗ ಮತ್ತೆ. ಹ್ಮ್ ಜಳ ಸುಮಮ್ಮ ಇತತ್ತು ಆಮೇಲೆ ಸರ್ ಬಂದ್ರು ಮತ್ ಕೇಳಿದ್ರರು ಅವರು ಹೋದ್ರು. ಹೋದ್ ನನ ಮತ್ತಾಕಿ ಬಸ್. ನಾನು ಬಸ್ಸಿಗೆ ಬಂದಿನನೆ ಆಾಕಿನ ಬಸ್ಸಿಗೆ ಹತ್ತ ಟೈಮಿಗ್ ಬಸ್ಸಿಗೆ ಬಸ್ ಒಳಗ ಬಂದ್ ಕೆಸ ತಲೆ ಹೊಡದವ ಏನಂತ.
ಯಾರಿಗೆ ಹುಡುಗಿಗೆ.
ಪಡದಟ್ಟ ನಾ. ಒಡೆದ ಏನಂತ ಮತ್ತೆ. ಪೊಲೀಸ್ವರ ಮತ್ತೆ ಕೆಳಗ್ ಹೇಳದ್ ಅಂತ ಹೇಳುದ್ಕ್ಕೆಸ ಅವಾಗ ಪೊಲೀಸ್ವರಿಗೆ ಫನ್ ಮಾಡಿದ್ರ ಅಂತ ನಮ್ ಸರ್. ಬಂದಾಗ ಆ ಪೊಲೀಸ್ ಅವರು ಬಂದ. ಕಸಿ ಅವ್ರರು ಫೋಟೋ ವೀಟೋಏ ತಗೊಂಡು ಹಯ್ಯಾರ ಅಂತ. ನಾಳೆ ಟೇಷನ್ ಬರ್. ಅ್ರೀ ನೀನ ಹುಡುಗ. ಆ ನೋಡಮ್ಮ ಹಂಗ ಅಂತಂದ್ರೆ ಫೋಟೋ ತಕೊಂಡ್ ಹೋಗ್ಯಾರಂತ ಇವ್ರ ಏನ್ ಕರ್ಸ್ಯಾರ ಅಂತಂತ ಹೇಳಿದ್ರು ಮರ್ದಿನ ನಮ್ ಫೋನ್ ಮಾಡ್ಲಿಲ್ಲ ಮ್ಯಾಟ್ರ ಅಲ್ಲೇ ಕ್ಲೋಸ್ ಆಗಿತ್ತ ಅದಕ್ಕೆ ಸುಮ್ಮ ದಿವವನು ಸರಿ ಏನ್ ಹೇಳಿಲ್ಲಾ.
ಅದಕ ನೋಡಿ ಓಡಾಡ.
ನಾವ್ ಇಲ್ ಅಣ್ಣ ತಂಗಿ ಅಂತೇಳಿ ಇಷ್ಟ. ಇಷ್ಟು ಮಾತಾಡಕೊಂತೀವ್ ನೋಡ ಅಂದ್ರರು ಕೂಡ ಇ ಅವ್ರು ಕೇಳಲ್ಲ ನೋಡ ಅವ್ರು ಇ ಇದಾಗ ಹಿಂದೂ ದವರು ಅಂದ್ರ ನಾವವು ಅರ್ಥ ಮಾಡ್ಕೊಂತೀವಿ ಮುಸ್ಲಿಮ್ಸ್ ಅವರುಂದ್ರ ಪೂರ ಅರ್ಥ ಮಾಡ್ಕೊಂಗಲ್ಲ ದೊಡ್ಡ ಇದು.
ಹ್ಮ ಇಲ್ಲ ಊ. ಪಂಡಸ ಭಯಂಗರ ೋರ್ಲ್. ಪೊಂಡಲ್ಲ.
ಹ್ಮ್ ಒಟ್ಟವ್ರಿಗೆ ಮಾತಾಡ್ಸ್ಬಾರ್ದ ಅಂತ ಒಟ್ಟ ಹಿಂದ ಮುಸ್ಲಿಮಸ್ ಮುಸ್ಲಿಮಸ್ ಇರ್ಬಂತ ಹಿಂದಿದವ್ರ ಮುಸ್ಲಿಮ್ಸ್ ಅವ್ರ ಮಾತಾಡ್ಬಾರ್ದ ಅಂತ.
ಹ ಏನಕ್ ಮಾಡಕ್ ಕೊಡಪ್ಪ.
ಸ ಯಾಕಣ ಅಷ್ಟೇ ಅಷ್ಟೇ ಬಿಟ್ಟ ಬಿಡ. ಕೆನ ಮಾಡ್ಲೇಬುಡ ಅಂತಳೆ ಕಡೆ. ಯಾಕ ನಮ ನಮ್ಮ್ ಪಡಿ ನಾವಿದ್ರ ಸಾಕಾಕಡಿ ಇರ್ಲಾರ್ದ ಎಲ್ಲಾ. ಮತ್ತ ಈ ಏನಂತಾರಲ್ಲ ಬಿದ್ದಿದ ಮಣ್ಣ ಎಲ್ಲಾ ತೆಲಿಗ ಹಾಕ ನಂಗ
ಊಟದ ಆಯ್ತಾ.
ಹ್ಮ್ ಆಯ್ತ್ ನೋಡ್ ನಿಂದು.
ಒಂದ ಆಯ್ತಾ ನನ್ಗೂ ಮನ್ಯಾಗ ೋನ್ ಏನ್ ಮಾಡತಾರ ಮತ್ ಲೇಟ್ ಆಯ್ತ. ಮನೆಗ್ ಹೋಗಿಲ್ಲ ಇಲ್ಲ ಹೊರಗೆ ಅದು ಮ್ಯಾಟರ್ ನೋಡ್ಕೊತತನೆಯ.
ಸರಿ ಸರಿ ಹೋಗೋಗ ಮತ್ತೆ ಊಟ ಗಿಟ ಮಾಡು.
ಸೆರ್ ಸರ ನಾ ಅಸಂತೊಮತ.